ಹಲೋ.
ಹಲೋ.
ತಿಂಡಿ ಮಾಡ್ದ ಪ್ರಸಾದ.
ಹ ಇವಾಗ ಡ್ಯೂಟಿಯಿಂದ ಬಂದ ತಿಂತೇರಿ ಕಣ.
ಹಾ ಹಾ ಹೋಗ ಬಂದ್ರ.
ಬಂದೆ.
ಸರಿ ಸರಿ ಮತ್ತೆ ಹೆಂಗಿತ್ ಇವಾಗ ಡ್ಯೂಟಿ ಹ್ಮ ಇಲ್ಲಾಕ ನಂದ ಇವತ್ ರಜೆ. ಇ ಹ ಹಾ ಇವಾಗ ಸಂಡೆ ರಜೆ ಅಲ್ವಾ. ಮತ್ತೆ ಇದ ನರ್ಸಸ್ ಫೋಟ ಫೋರ್ಟೀನ್ತ್ ಸಿಕ್ಟೀತ್ ಯತಿಲ್ಲ ಅವ್ ಮಾಡಿರ್ಲಿಲ್ಲ. ಹ ಅದಕ್ಕೆ ಇವಾಗ ಸಂಡೇ ಅಂತ ಇವಾಗ ನರ್ಸಸ್ ಡೇ ಅಂತ ಮಾಡ್ತಾ ಇದ್ದಾರೆ.
ಹೌದ ದೊಡ್ ದೊಡ್ಡ ಹಾಸ್ಪೆಟ್ಲ್ ಗಳಲ್ಲೆಲ್ಲಾ ಹಂಗೆ.
ಹ.
ಮಾಡ್ತಾರೆ ನರ್ಸಸ್ ಡೇ ನಾ ಹ್ಮ್. ಮಾಡದ ತಾನೆ.
ಹಯ ಸರಿ ಆಯ್ತು ಅಂತ ನೆನ್ನೆಯಿಂದಾನೇ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ.
ಹ್ಮ.
ಈಗ ಒಂದ ಡ್ಯಾನ್ಸ್ ಅಂತ ನಮ್ಮ ಕಡೆ ಏನನು ಕೊಡ್ತಾ ಇದ್ದೀವಿ. ಹ ಬಟ ನಂಗ್ ಮಾಡೋದೇ ಗೊತ್ತಿಲ್ವಲ್ಲ.
ಇರ್ಲಿ ಅದಕ್ ನಿನ್ ಜಸ್ಟ್ ಇಿಂದತ್ತೇ ಮಾಡ್ತಿರು ನೋಡಿಲ್ವ ನಾನು.
ಹಾ.
ಮಾಡ್ತಿದ್ದೀರಾ.
ಅಯ್ಯೋ. ಅಕ ಬೀಜತ್ ಆಗ್ ಮಾಡ್ತಿದ ಬಟ್ ಇವಾಗ ಈ ಜಿಮ್ಗೆ ಹೋಗಿ ಯಾಕ ಮೈಯ ಎಲ್ಲಾ ಒಂದ್ ಸ್ವಲ್ಪ. ಗಟ್ಟಿಯದಾಗ ಆಗ್ಬಿಟ್ಟದ ಆಡ್ಸೋಕೆ ಆಗದಿಲ್ಲ ಹ್ಮ್. ಇನ್ನೇ ಆರೆ ಎಳ ತಿಂಗ ಆರೆಳ ತಿಂಗಳ ಆಯ್
ಎಂತ ಹಯ್ಲ್ಲ.
ಟೈಮ್ ಟೈಮ್ ಹೋಗ್ಲಿ ಅಂತ ಹೋಯ್ತಾನೆ ಬಟ್ ಒಂದೊಂದ್ ಕಡೆ ಮಾಡ್ಬೇಕು ಅಂತಾನೇ ಮಾಡ್ತ ಇದೀನಿ ಇನ್ನೊಂದ್ ಕಡೆ ಏನ್ ಮಾಡದ ಮಾಡಿ ಮಾಡಿ ಅಂತಾರಲ್ಲ ಜಿಮ್ ಮಾಡು ಮಾಡು ಅಂತಲ್ಲ ಅದ್ಕೋಸ್ಕರನಾದ್ರೂ ತಿಂಗಳ ಮಾಡ್ತಾ ಇದ್ದೀನಿ ಅದೇನಾಗುತ್ತೆ ಅಂದ್ರೆ ನಾ
ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಯ್ತು ಅನ್ಸ್
ಬೋಡು ಇನ್ ಸಾವನೆೇ ಆಯ್ತಂತೆ ನೀಮ ವರ್ಷ ಆಗಲ್ವಾ.
ಷ್ಟ ಆಗಲ್ವಾ ಹೆಂಗೋ ಕಳ್ದ ಹೆಂಗೋ ಬೇಗನ್ ಬಂದ್ಬಿಡ್ತಾಕ ಏಳ್ ತಿಂಗ್ ಅಂದ್ರೆ.
ಹ್ಮ ನಾನು ನಿನ್ನೆ ಏನಾಯ್ತು ಗೊತ್ತಾ ಹ್ಮ್. ಆಂಟಿ ಒಂದ್ ಫಿಫ್ಟೀನ್ ಡೇಸ್ ಬೇಕೇನೆ ಹೇಳಿದ್ರು. ಫೋನ್ ಮಾಡ್ಬಿಟ್ಟು ಬಂದು ಡ್ಯೂಟಿ ಜಾಯ್ನ್ ಆಗಿ. ಆ ಸಿಸ್ಟರು ಬಿಟ್ಬುಟಾರ ನನ್ ಜೊತೆ ಬರಲ್ಲ ಅಂತ ಹೇಳವ್ರೆ. ಬಟ್ ಸರ್ ಜೊತಲಿ ಸರ್ ಜೊತಲಿ ಅವರು ಲೀವ್ ಲೀವ್ ತಗೊಂಡ ಅಷ್ಟೆ ಒನ್ ವೀಕ ಅಂತ ಹೇಳಿದ್ರು ಸರಿ ಬಿಡಿ ಅಂತ ಅಂದಬಿಟ್ಟ ಈಗ ನಾನ್ ಸಡನ್ ಆ ಕಾಲ್ ಮಾಡಿ ಕೇಳಕ್ ಯಾಗಲ್ಲ ಸರ್ ನ ಸ್ಟಾಫ್ ಲೀವ್ ಇದಾರೆಲ್ಲ ನಾನ್ ಬರ್ತೀನಿ ಅಂತ ಅದಕ್ಕೆ ಸರಿ ಅಂತನ್ಬಿಟ್ಟು ನೆನ್ನೆ ನಾನೇ ಸರ್ಗ ಅಣ್ಣ ಡೈಲಿ ಹೋಗಿ ಹೋಗಿ ಕೇಳ್ತಾ ಇತ್ತು ಸರ ಆಯ್ತು ಆಯ್ತು ಅಂತ ಅಂತಿದ್ರು ಆದ್ರೆ ನಿನ್ನೆ ಆಂಟಿ ಜೊತೆ ಸ್ಟಾಫು ಸೋಮವಾರದಿಂದ ಬರ್ತಾರೆ ಸಿಸ್ಟರು ಅಂತ ಹೇಳುದ್ರಂತ ಅದಕ್ಕೆ ಆಂಟಿ ನನಗ್ ಕಾಲ್ ಮಾಡ್ತು ಸೋಮವಾರದಿಂದ ಬರ್ತೀರಾ ಅನ್ಕೊಂಡು ಅದ್ಕ ಆಂಟಿ ನನ್ಗೇನು ಹೇಳೇ ಇಲ್ವಲ್ಲಾ ಅನ್ಬಿಟ್ಟು ರಿಟರ್ನ್ ಸರ್ಗೆ ಕಾಲ್ ಮಾಡ್ದಿ
ಹಾ ಹಾ ಹಾ
ರು ಮಧುರನೋರು ಸೋಮವಾರದಿಂದ ಬರ್ತಾರೆ ಅಂದ್ರು ವಸಿ ಹತ್ತಿಲ್ಲ ನಿನ್ನೆ ಸ ತರ ಮಾಡ ರು ಅಂತ ಅಂದಬಿಟ್ಟದೆ ಸರ್ ಅಂದ ಅದಕ ನೀನ್ ಸಡನ್ ಆಗಿ ಬಿಟ್ಟ ಬಿಬಿಟ್ರಲ್ಲಾ ಅದಕ್ಕೆ ಹೇಳ್್ದಕ್ಕೆೇೇಳ್ದ ಬಿಟ್ಬಿಟ್ರೆ ನಮಗ್ ಕಷ್ಟ ಆಗುತ್ತೆ ಅಂತಂದು ಅದಕ್ಕೆ ಇಲ್ಲ ಸರ್ ಇನ್ನೊಂದ್ ಸರಿ ಆ ರೀತಿ ಮಾಡಲ್ಲ ನಾನೇ ಬರ್ತೀನಿ ಅಂತಂದು ಅದಕ್ಕೆ ನೆಕ್ಸ್ಟ್ ಮಂತ್ ಇಂದ ದೊಡ್ಡ ಹಾಸ್ಪಿಟಲ್ ಸ್ಟಾರ್ಟ್ ಮಾಡ್ತೀನಿ ಬರಾವ್ರಿ ಗುಡಿ ಅಂತಂದ್ರು ನ ಸಂಜೆ ತನಕ ನಂಗ ಎಷ್ಟು ಇಷ್ಟೊತ್ತ ಆರು ಗಂಟೆ ಆದು ಅನ್ಕೊಂಡಿದ್ದಿ ಸರಿ ಸಂಜೆ ಅಣ್ಣನ್ ಕರ್ಕಂಡ್ ರೆಡಿ ಆಗಬಿಟ್ಟು ಓದಿ ಓದತ್ಕ ಇಬ್ಬರು ಬಂದ್ಬಿಟ್ಟು ಿದ್ದೀರಾ ಬಿಡು ಹಾಸ್ಪೆಟ್ಲ್ ಓಪನ್ ಯತಲ್ಲ ಅವಾಗ ಬರವ್ರೇಂದ್ರು ಇಲ್ಲ ಸರ್ ಆಗೋದಿಲ್ಲ ನಾನೇ ಬರ್ ತಿಿನಡಿ ಸರಿ ನೀನೇ ಬರ್ತೀಯಾ ನಾಳೆಯಿಂದ ಬಾ ಸರಿ ಅವ್ರಿಗೀಗ ಬೇಡ ಅಂತ ಹೇಳ್ಬಿಡ್ತೀನಿ ಎಲ್ರು ಅಕೆ ನಾಳೆಯಿಂದ ಎಕ್ಸರ್ ನಾನ್ ಬರದೇ ಬಂದೀಿನಿ ಅಂತ ಅನ್ಬಿಟ್ಟು ನೈಟೇ ಜಾಯಿನ್ ಅ ಅಲ್ಲೇ ಅಲ್ಲೇ ಹ್ಮ್ ನಿ ಮನ ಬಂದ ನ್ ಗುಡ್
ಹ ಮನೆಗ್ ಬಂತು ಅಂದ್ರೆ ಮತ್ತೆ ಯೋಚನೆ ನಾಳೆ ಏನಾಗುತ್ತೆ ಅಂತ ಮತ್ತೆನೆಾಳೆ ಯೋಚನೆ ಬಟ್ ಯಾವಾಗರುತ್ತ ಅವ ಸ್ಟಾರ್ಟ್ ಮಾಡ್ಕೊಂಡು ಹೋಯ್ತ ಇರ್ಬೇಕು ಹ ಮಾಡ ಕೆಲ್ಸ ಯಾವತ್ತಿದ್ರರು
ಕಾಷ್ಟನ ಸುಖ ನೋವು ಸಿಕ್ಕಿರೋದನ್ನ ಎತ್ಗೋ ಬಿಡ್ಬೇಕು
ಎತ್ಕ ಬಿಡ್ಬೇಕು ಹಾ ಹ
ನಿನ್ನೆ ಈವ್ನಿಂಗೇ ಜಾಯಿನ್ ಅದೇ ಹ್ಮ್ ಈಗ ನಿನ್ನೆ ಬಸ್ ಚಾರ್ಜ್ ಎತ್ಕೊಂಡ್ ಹೋಗಿರ್ಲಿಲ್ಲ ಅಣ್ಣ ಕೊಟ್ಬಿಟ್ಟು ಬಂದಿರ್ಲಿಲ್ಲ ಆಮೇ ಸರ್ ಬಸ್ ಚಾರ್ಜಸ್ ಬೇಕುಂದ್ರು ತಗೊ ಅಂದ್ಬಿಟ್ಟು ನೂರು ರೂಪಾಯಿ ಕೊಟ್ಟ್ರರು ಸರ್ ಬೇಡ ನಂಗೆ ಐವತ್ತು ಕ ಕೊಡಿ ಸ ಇಪ್ಪತ್ತು ಕೊಡಿ ಅಂತಂದ್ಬಿಟ್ಟು ಬಿಟ್ಟು ವಾಪಸ್ು ಕೊಟ್ಟು ಅದಕ್ಕೆ ಸರಿ ಇರ್ಲಿಕ್ಕೆಗೋ ಪರವಾಗಿಲ್ಲ ಅಂದ್ಬಿಟ್ಟು ಐವತ್ತ ಕೊಟ್ರು ಅದಾದ್ಮೇಲೆ ಮತ್ತೆ ಒಂದು ಇಂಜೆಕ್ಷನ್ ಔಟ್ಸೈಡ್ ಪೇಶಷೆಂಟ್ ಇಂಜೆಕ್ಷನ್ ಬಂತು ಅದ್ ಐವತ್ ರೂಪಾಯಿನ ನಂಗೆ ಕೊಟ್ರು ಮತ್ತೆ ಬೆಳಿಗ್ಗೆ ಒಂದ ಇಂಜೆಕ್ಷನ್ ಬಂತು ದುಡ್ ನಂಗೆ ಕೊಟ್ರು ನಿಮ್ ಬಸ್ ಚಾರ್ಜ್ಗೆ ಟೀಕಾಫಿಕ್ ಬೇಕಾಯು ತದ ಇನ್ನು ಪ್ರಸದು ತುಂಬಾ ಕಲ್ತ್ ಬಿಟ್ಟಿದ್ದೀನಿ ಈ ಸಿಕ್ಸ್ ಮಂತ್ ಇಂದಲ್ಲಿ
ಕಷ್ಟ ಓದ್ ಬತಾ ನಾಳಕ್ ಹೋಯ್ತಾ ನೀವ್ ಅಷ್ಟೇ ಇದ್ ಮಾಡ್ಕೊಂಡ್ ನೀವು ಯಾವ್ದ ನೀ ಯೋಚನೆ ಮಾಡ್ಕ ಇಲ್ಲಿ ಬಿಡ್ಬಿಟ್ಟ ನ ಇನ್ನೊಂದ ಕಡೆ ಮಾಡ್ತೇನೆ ಅವೆಲ್ಲ ಕಷ್ಟ ನೋಡೋಣ ಯಾವ್ದ್ ರೀತಿ ಹಕೊಂಡ್ ಹೋಗಿ ಅಕ್ಕ ಸುಮ್ನೆ ಆ ಕಡೆ ಈ ಕಡೆ ಎಲ್ಲ ತಲೆ ಕೆಡಸ್ಕೊ ಬಿಡಿ ಆಗದ್ ಆ ಹ ಹೆಂಗೋ ಆಯ್ತ
ಹ
್ಮ ಆಲ್ಮೋಸ್ಟ್ ನಿಮ್ಗೆ ಒಂದ ಎರಡ್ ಮೂರ್ ತಿಂಗಳು ಸ್ಯಾಲ್ರಿ ಬರ್ಂದ್ರೆ ಆಲ್ಮೋಸ್ಟ್ ಎಲ್ಲಾ ಸಮಾಧಾನ ಆಯ್ತಾ ಇರುತ್ತ ಹ್ಮ್ ಹ್ಮ್ ಎಷ್ಟೋ ಬಂದ್ೂ ವೇ ಹೆಂಗೋ ಹೆಂಗ ಹ ಆ ಏನು ಇಲ್ಲಕ್ಕ ಅದ ಪಾಡ್ಗದ ಹೆಂಗೋ ನಡೀತಿ ಇರ್ತದ
ನಡತಿರ್ತ ಹೌದು
ಸುಮ್ಮನೆ ಏನ್ ಇಲ್ದೆ ಮನೇಲಿ ಇತ್ತು ಅಂದ್ರೆ ಯಾರ್ದಾರಪ್ಪ ಅದೇಪ್ಪಾ ಎಲ್ಲ ಇರ್ತಾರೆ ಬಟ್ ನಿಮ್ಗೆ ಆಗ್ಲಿಂದ ನಿಮ್ ಕ ಸಾಲದ ಸೋಲ ಸಾಲದ ಬಳಿಗೆ ನೀವ ಸಿಕ್ಕಿಲ್ಲ ಇವಾಗ ಇವಾಗ ರೀಸೆಂಟಲ್ಲಿ ನೀವ ಸಿ
ಅಂದ್ರೆ ನನ್ಗೆ ಏಟ್ಟ ಬಿದ್ದಿದ್ದ ಏನ್ ಗೊತ್ತಾ ನಿಮ ಮದುಣ್ಣನಿಂದನೇ ನನ್ಗೆ ಏಟ್ಟ ಬಿದ್ದಿದ್ದು ಇಲ್ಲ ಅಂದಿದ್ರೆ ಆರಾಮಾಗ ಸಾಕ್ತಿತ್ತು ಕಣೂ ನಂದ ಜೀವ್ನ ಹ್ಮ್ ಹ್ಮ್ ಯಾಕೆಂದ್ರೆ ನಾನು ಒಬ್ಬರ ನೋಡಿ ಕಲ್ತವ್ಳಲ್ಲ ಜೀವನನ್ ನನ್ ಅನುಭವದಿಂದ ನಾನ್ ಕಲ್ತಿದ ಜೀವನ ಅದು ಹ್ಮ್ ಈಗ ಒಬ್ಬ ಗಂ ಗಂಡನೇ ಆಗ್ಲಿ ಒಂದ್ ಅಣ್ಣ ತಮ್ಮಂದಿನೇ ಆಗ್ಲಿ ಒಬ್ರ ಸಪೋರ್ಟ್ಗ ಅವಳು ಕುಗ್ಗಿದಾಳ ಅವಳ ಸಪೋರ್ಟ್ಗ ನಾವ್ ನಿಲ್ಲಬೇಕು ಅಂತ ಇಲ್ಲ ಕುಗ್ ಕುಗ್ಗವ್ರನ್ನ ಇನ್ನು ಕುಗ್ಸಿ ಕೀಳಾಗ ನೋಡೋದು ಬೇರೆಯವ್ರ ಮುಂದೆ ಇಲ್ಲ ಸಪೋರ್ಟ್ ಮಾಡಕ
ಹ್ಮ ನೀವು ಅವರೀಗ ಯೌಡಾ ಅಂದ ಬಿಡ್ಬೇಕು ಹ್ಮ ಹ್ಮ ಹ್ಮ್ ಹ್ಮ್ ಹ್ಮ ನಾ ನಾನ್ ಯಾಕ ಈಗ ನಮ್ಮ ಅಪ್ಪ ಅಮ್ಮನ ಇಷ್ಟ ಬಯತವನಿ ಗೊತ್ತಾ ಹ ಹ ನಿಮಗ ಏನ್ ಏನು ಮಾಡಿಲ್ಲ ನನ್ಗ ನಾನ್ ಹೇಳದ್ನವ್ರು ಮಾಡಿ ಅದ ಮಾಡಿ ಇದ್ ಮಾಡಿ ಅನ್ ವಸಿ ಬೈಯತ ಇದಾನ ಸರಿ ಆಯ್ತು ಆಯ್ತು ಅಂದ್ರೆ ಅವ್ರು ನಾನು ಒಂದ್ ಮಾತು ಹೇಳ್ತೇನೆ ಎಷ್ಟೇ ಬೈದ್ರರು ಬೈಸ್ಕೊಂಡ್ ಸರಿ ಕ ಪ್ಪ ಆಯ್ತು ಮಾಡ್ತೀನಿ ಮಾಡ್ತೀನಿ ಅಂತವ್ರ
ಒಟನ್ನಲ್ಲ ಜೀವ್ನ ಮಾತ್ರ ಒಬ್ರಿಂದ ನೋಡಿ ಕಲೋದಕ್ಕಿಂತ ಹೆಚ್ಚಾಗಿ ನಮ ಅನುಭವ ಆಗಿ ನಾವ್ ಕಲಿತೀವಲ್ಲ ಗೊತ್ತಾ ಅದು ಶಾಶ್ವತ ಮತ್ತೆ ಅದು ಯಾವತ್ತು ಕೆ ಕೆಟ್ಟದಾಗ ಚಾನ್ನ
ಚಾನ್ಸೆ ಇಲ್ಲ ಹ್ಮ್ ಹ್ಮ್
ಪ್ರೋಗ್ರಾಮ್ ಎಷ್ಟ ಗಂಟೆಗೆ
ಏನಿಲ್ಲ ಬಿಡಕ ಒಳ್ಳೇದಾಯ್ತ ಸ್ವಲ್ಪ ಟೈಮು ಕೆಟ್ಟದಾಗದ ಆಲ್ಮೋಸ್ಟ್ ಕ್ಲಿಯರ್ ಆಯ್ತದ ಇನ್ನೊಂದು ತ್ರೀ ಸಿಕ್ಸ್ ಮಂತ್ಸ್ ಎಲ್ಲ ಸರಿ ಆಯ್ತಾ ಏನ್ ತೊಂದ್ರೆ ಇಲ್ಲ ಹ ಇನ್ನು ಎಷ್ಟ ತಿಂಗಳ ಇದೆ ಗ ಗ್ಗ ಹ್ಮ್ ಗೌರಿ ಹಬ್ಬಾ
ಗೌರಿ ಹಬ್ಬ ಆಲ್ಮೋಸ್ಟ್ ಎಲ್ಲ ಆಗಸ್ಟ್ ಅಕ್ಟೋಬರ್ಗೆಲ್ವಾ
ಅಕ್ಕ ಎಷ್ಟ್ ತಿಂಗಳ ಹೇಳಿ ಯಾವಾಗ ಹೇಳಿ
ಆಗಷ್ಟು ಆಗಸ್ಟ್ ಅಕ್ಟ ಆಗಸ್ಟ್ ಲಾಸ್ಟ್ ವೀಕು ಅಕ್ಟೋಬರ್ ಫಸ್ಟ್ ವೀಕಲ್ಲೆಲ್ಲ ಬೀಳುತ್ತ ಆಗಸ್ಟ್ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲೆಲ್ಲ ಬಿಡುತ್ತಾ ಇನ್ನೊಂದು ಮೂರ್ ನಾಲ್ಕ್ ತಿಂಗಳು
ಹಂಗಾರ ಒಂದ್ ವರ್ಷ ಆಯ್ತು ನಾ ಇಲ್ಲಗ ಬಂದು
ಹ್ಮ್
ಓದಸರಿ ಗೌರಿ ಹಬ್ಬಕ್ಕ ಇಲ್ಲಿ ಬಂದಿದ್ದೆ ನಾನು ಹ್ಮ್ ಓದಸರಿ ಗೌರಿ ಹಬ್ಬಕ್ ತಗೋಂಡಿದ್ದು ಅಲ್ಲಿಗ ಒನ್ನಿಯರಯ್ತಾ ಓನೀರದಾಗ ಚೇ ಅಲ್ಲ ಅಡ್ಜಸ್ಟ್ ಆಗದಕ್ಕ ಇನೇನ ಆರು ಏಳ ತಿಂಗಳ ಫಾರ್ಮಾಸಿನೇ ಫಾರ್ಮ ಅಮಾಸೀನೆ
ನಿಮ್ದು ಇನ್ನು ಸ್ಟಾರ್ಟ್ ಆಗಿಲ್ವಾ
ನಾಂದ ಇನ್ನು ಸ್ಟಾರ್ಟ್ ಆಗದ ಅದು ಜನ್ವರಿಲಿ ಸ್ಟಾರ್ಟ್ ಆಯ್ತು ಪೇಶೆಂಟ್ ಬಂದಿರ್ತಾನ ಪೇಶೆಂಟೇ ಬರ್ತಿಲ್ಲ ಹ ನಾನಕೀಗ ನಂದೀಗ ಫಾರ್ಮಸಿ ನೋಡ್ಕೊಂಡು ಈಗ ಜೇರ್ ಏನ್ ಮಾಡ್ ವಲ್ಲ ಗೊತ್ತದು ಜಿ ಜಿ ಏರನ್ ಗೊತ್ತಕ ಜೀರೇನು
ಹ್ಮ್ ಹ ಗೊತ್ತಿಲ್ಲ
ನ್ ಬಂದ್ ಸಿಸ್ಟಮ್ ಎಂಟ್ರಿ ಮಾಡ್ತೀವಲ್ಲ ಈಗ ಮೆಡಿಶನ್ ಈಗ ಮೈಸೂರಿನ ಹಾ ಮೆಡಿಶನ್ ಕಳಿಸ್ತಾರೆ ಮೆಡಿಶನ್ ಕೊಟ್ಟಂದ್ರೆ ಇನ್ ವಯಸ್ ಕೊಡ್ತಾರಲ್ಲ ಹಾ ಇನ್ ವಯಸನ ಸಿಸ್ಟಮ್ ಎಂಟ್ರಿ ಮಾಡೋದು ಅದ್ ಮುಗದ ಮೇಲೆ ಫಾರ್ಮಸಿ ಫ್ರೀ ಇದ್ದಾಗ ಫಾರ್ಮಸಿ ನೋಡ್ಕೊಳ್ಳದು ಹ ಎರಡು ಕೆಲ್ಸ ಆಯ್ತು ಏ ನನ್ ಯಾರು ಕೇಣಕ ಅವ್ರ ಇಲ್ಲ ನನ್ ಯಾರು ಮಾತ್ತೆ ಆಡ್ಸಲ್ಲ ನಾ ಹೆಂಗಿದಿನ್ ನನ್ ದಿಕ್ಕಾಪಲಗಿ ನಾನ್ ಡ್ಯೂಟಿ ಮಾಡ್ದಾನ ಏನು ನನ್ಗೆ ಗೊತ್ತಿಲ್ಲ ಹ ಯಾರೇನು ಮಾಡಕಗಲ್ಲ ಡಬಲ್ ಡಬಲ್ ಕೆಲಸ ಅಕ್ಕ
ಹ್ಮ್ ಹ್ಮ್
ರೂಮ್ ಹೋಗ್ ಮಲ್ಕತೀನಿ ರೂಮ್ ಬೇಜಾರ ಆಯ್ತಾ ಡೂ ಡ್ಯೂಟಿಗೆ ಬರ್ತೀನಿ
ಹ್ಮ ಹ್ಮ
ಹ ಅವ್ರ ಅವ್ರ ಮದ್ವೆ ಸ್ವಲ್ಪ ಜನ ಮದ್ವೆ
ಯಾರ್ಗೆ ಅವ್ರಗೆಯ ನಿಶುನ್ಗೆ ಇಲ್ಲ ಇನ್ನೊಬ್ಬ್ರಿಗೆ
ಇನ್ನು ಹೋಗಿ ಅತ್ಕದ ನಿಶನ್ಗ
ನಿಶಾ ಸರ್ ಇಬ್ಬರುಗುವೆ
ಇತ್ತಗ್ ಬಂದು
ವಾ
ತಿಂಗಳ ಐತು ಒಂದು ತಿಂಗಳಿಂದ ಇಲ್ಲೆ ಅವ್ರ ಫೋನ್ ಮಾಡಿದ್ರಿ ಈಗ ಬಾರೊ ಎಲ್ಲಾರ ಹೋಗೋಣ ಸಂಡೆ ಲೀವ್ ಅಲ್ವಾ ಅಂದ್ರು ನಿಮ್ ಜೊತೆಗೆ ನನ್ ಕೈಲಿ ಆಡಕ್ ಲ್ಲ ಹೋಗಿ ಸರ್ ನಿಂಪಾಡ್ಗ್ ನೀವು ಹೋಗಿದ್ ಬನ್ನಿ ನನ್ ಬೇರೆ ಕೆಲಸ ಅದ ಅಂದಿ ನಂಗ್ ಯಾಕೋ ಆದ್ರೂ ನಮ್ದ ನಮ್ ಕದ ಹೆಂಗಾಯ್ತ ನಮಗ್ ಗೊತ್ತು
ಹ್ಮ್
ಏ ನಾ ವರುಣ ಹೋಗಿದ್ ಬಂದ್ರ ನು ಒಂದ್ ಸಾವಿರ ರೂಪಾಯಿ ಆಗ್ತಾಯಿತೇ ನನ್ ಒಂದ್ ಸಾವಿರ ರೂಪಾಯಿ ಆಗ್ತಿದೆ ಒಂದು ವಾರದ್ ನನ್ ಖರ್ಚಗಾದೂ ಆಗ್ತಾ ಇತ್ತು ಒಂದ್ ವಾರದ ಖರ್ಚಗರು ಆಯ್ತ ನಂಗ್ ಅದೊಂದು ಮಿಸ ಆಗೈತೆ ಅಂತ ನನ್ಗೆ ಎಷ್ಟುಟೆನ್ ಆಯತೈತೆ ಗೊತ್ತ ಹ್ಮ್ ನಮ್ ಮನೆ ಎ ಬೇರೆ ಮನೆ ಬೇರೆ ರೆಡಿ ಮಾಡ್ಸಬೇಕಾ ಅದನ್ ಬೇರೆ ನಂಗ ತಲೆ ಕೆಟ್ಟೋಗ್ಬಿಟ್ಟಕ್ಕ ನಿನ್ನೆ ಫೋನ್ ಮಾಡ್ದವ್ರಿಗೆಲ್ಲ ಬೂದಾಕಿನಿ
ಹ್ಮ ಹ್ಮ್
ಫೋನ್ ಮಾಡೋ ನಾ ಅಪ್ಪ ಫೋನ್ ಮಾಡ್ತಾ ನಾವ್ ಅಪ್ಪನಿಗೂ ಸಹ ಬೋದಿನಿ ಬೈಸ್ಕೊಂಡು ಸುಮ್ನೆ ಆಗ್ಬಿಟ್ರ ಎಲ್ಲ ನನ್ ಫ್ರೆಂಡ್ ಫೋನ್ ಮಾಡದ್ನ ಅವನು ನನ್ಗ ಸ್ವಲ್ಪ ಅವನು ಅವನು ನನ್ ಮೋಸ ಮಾಡತರ ಮಾಡ್ಬುಟ್ಟಾ ಒಂದ್ ಪಷೆಂಟ್ ಕಲ್ಸು ಅಂದಕ ಒ ಒಂದ್ ಆಪರೇಷನ್ ಪೇಶಷೆಂಟ್ ಇತ್ತು ಅದು ಕಲ್ಸ ಅಂದ ಕಳಿಸ್ದೆ ಅದ್ರಲ್ಲಿ ನಿನ್ ನಿನ್ ನಿಂಗೆ ಫೈವ್ ಪರ್ಸೆಂಟ್ಗೂ ಅದು ಫೈವ್ ಪರ್ಸೆಂಟ್ ಬರುತ್ತೆ ಅದು ಟೆನ್ ಪರ್ಸೆಂಟ್ ಬರುತ್ತಲ್ಲ ಫಾರ್ಟಿ ತೌಸಂಡ್ ಕೇಸು ಫಾರ್ಟಿ ತೌಸಂಡ್ ಕೇಸ್ ಕಳಿಸ್ದೆ ಅವ್ನ ಏನಂದಂದು ಹತ್ತು ಸಾವಿರ ರೂಪಾಯಿ ಬರುತ್ತೆ ಐದ್ ಸಾವಿರ ರೂಪಾಯಿ ಅವ್ನ ಇಟ್ಕತಾನೆ ಈ ಇನ್ನೈದು ಸಾವಿರ ರೂಪಾಯಿ ನನಗ್ ಕೊಡ್ತಾರೆ ಇಬ್ರು ಎಡ್ ಎಡ್ ಸಾವಿರ ಇಟ್ಕಾಲನ ಅಂತ ಹೇಳ್ದ ಸರಿ ಸ್ಟಾರ್ಟಿಂಗ್ ನಾನ್ ಪೇಷಂಟ್ ಕಳ್ಸ್ತೀನಲ್ಲ ಅಕ್ಕ ಅವ್ರ್